ಆ ಅಂದ್ರೆ ಕೆಲವೊಬ್ಬರು ಇಷ್ಟೆಲ್ಲಾ ಪ್ರೋಗ್ರಾಮ್ಸ್ ಮಾಡಿದ್ರೇನು ನೀಟಾಗಿ ಇಟ್ಟುಕೊಳ್ಳೋದಿಲ್ಲ ಎಲ್ಲಂದ್ರಲ್ಲಿ ಕಸ ಬಿಸಾಕ್ತಾರೆ ಎಲ್ಲಂದರೆ ಮಾಡುತ್ತಿದ್ದರೆ ಅದಕ್ಕೆ
ಅಮ್ಮ ನಮ್ಮೂರಲ್ಲಿ ಜಾತ್ರೆ ಅಂತ ಕಸ ಎಲ್ಲಾ ಹೊಡ್ಸಿ ಸ್ವಚ್ಚ ಭಾರತ್ ಮಾಡಿಸಿದ್ದರು ಮೊನ್ನೆ
ಎಷ್ಟು ಮಾಡಿಸಿದರೂ ಮತ್ತೆ ಅದನ್ನೇ ಮಾಡ್
ಮತ್ತೆ ಅದೇ ರಿಪೀಟ್ ದೇವಸ್ಥಾನದಲ್ಲಿ ಹು ಅಷ್ಟು ಕಸ ಹೊಡೀತಾರೆ ಗೌರ್ಮೆಂಟ್ ಅವರು ಅದು ಎಲ್ಲಾ ಗಲೀಜ್ ಮಾಡು ಬೇರೆ
ಹೌದು ಮತ್ತೆ ಅದು ಸ್ವಚ್ಛ ಇಲ್ಲಾ ಅಂತ ಅಂದರೆ ಅದರಿಂದ ರೋಗ ಬರೋದು ನಮಗೆ ಹಾಳ್ ಹೋಗೋದು ಅಷ್ಟೇ
ನಾವ್ ಯಾರ್ ಏನ್ ಮಾಡಿದರು ಜನ ಅರ್ಥನೇ ಮಾಡ್ಕೊಲ್ಲ
ಹೌದು ಅಂದ್ರೆ ಇವಾಗ ಜನ ಎಂಗೆ ಅಂತ ನಮ್ಮ ಮನೆ ನೀಟ್ ಆಗಿರಬೇಕು ಬಿಡು ಸಾಕು ಅಲ್ಲಿ ತಗೊಂಡು ಏನ ಮಾಡ್ತೀಯಾ ಅವರದು ಕಸ ರೋಡಲ್ಲಿ ಎಂಗನ್ ಬಿದ್ದಿರಲಿ ಆ ತರಾ ನೋಡ್ತಾರೆ ಜನಗಳು
ಎಷ್ಟೋ ಪಿಲ್ಮ್ ಮಾಡಿದರು ಪಾಪ ಮತ್ತೆ ಗೌಡ್ ಮಾಡೇ ಮಾಡ್ತಾರೆ ಇವಾಗ ಬಸ್ ಸ್ಟಾಂಡ್ ಗಳಲ್ಲಿ ಎಸ್ಟು ಕಸ ಹೊಡೀತಾರೆ ಆದರೂ ತಿಂದು ಎಲ್ಲಾ ಅಲ್ಲೇ ಬಿಸಾಕ್ತಾರೆ ಒಂದ್ ಡೆಸ್ಟ್ ಬಿನ್ಗೆ ಹಾಕಲ್ಲ ಒಂದ್ ಕಸದ ತೊಟ್ಟಿಗೆ ಹಾಕಲ್ಲ
ಹೌದು ಗೌರ್ಮೆಂಟ್ ಇಂದ ಡೆಸ್ಟಾಬಿನ್ ಪ್ರವೈಡ ಮಾಡಿದರುನೂ ಕೆಲವು ಒಂದು ಕಡೆ ಎಂಗೆ ಅಂದರೆ ಡೆಸ್ಟಾಬಿನ್ಗೆ ಹಾಕಲ್ಲ ಕೆಲವೊಂದು ಕಡೆ ಡೆಸ್ಟೇಬಿಂಗ್ ಹಾಕ್ತಾರೆ ಡೆಸ್ಟೇಬಿಂಗ್ ಎತ್ತಿಕೊಂಡು ಹೋಗಲ್ಲ
ಹಸಿ ಕಸ ಒಣ ಕಸ ಅಂತ ಮಾಡಿದಿದ್ದಾರೆ ಎಲ್ಲಾ ಮಿಕ್ಸ್ ಮಾಡೇ ಹಾಕ್ತಾರೆ
ಹೌದು ಇವಾಗಿನ್ ಜನಕ್ಕೆ ಏನ ಹೇಳಕ್ ಹೋದ್ರೆ ನಾವೇ ನಿಮ್ ಮನೆಗ್ ಬಂದ್ ಗಲೀಜ್ ಮಾಡಿದ್ವ ರೋಡು ನಿಮಗ್ ಏನಕ್ ಬಿಡಿ ಅಂತಾರ
ಮತ್ತ ಮಾಡ್ತಾನಲ್ಲ ಬೇರೆ ಬೇರೆ ಕಡೆ ಎಲ್ಲ ಎಷ್ಟ ಎಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ ಅವರುರ್ ಕಡೆ ಎಲ್ಲಾ ನಮ್ಮೂರಲ್ಲಂತೂ ಎಷ್ಟು ಕ್ಲೀನ್ ಮಾಡಿದ್ರು ಗಲೀಜ ಎಲ್ಲಾ ಹಂಗಗೆ ಹಾಕ್ತಾರೆ
ಹೌದು ಕೆಲವೊಂದ್ ಕಡೆ ನೀಟಗ ಇಟ್ಕೊಂಡಿಡ್ತಾರೆ ಕೆಲವೊಂದ್ ಕಡೆ ಬ ಅಂತ ಕೆಲವೊಬ್ರು ಮನೇನೆೇ ನೀಟಗ ಇಟ್ಕೊಳಲ್ಲ ಇನ್ನು ಇದನ್ ಹೆಂಗ್ ಕ್ಲೀನ್ ಆಗ ಇಟ್ಕೊಂತಾರೆ ಸೊಸೈಟಿ ಅಲ್ವಾ
ಹೌದು ಮನೆ ಮುಂದೆ ಚರಂಡಿ ಇದ್ರು ಅದನ್ನ ಕ್ಲೀನ್ ಮಾಡ ಕ್ಲೀನ್ ಮಾಡಿದ್ರು ಕೂಡ ಮತ್ತೆ ಕಸ ಎಲ್ಲ ತಗೊಂಬಂದ್ ಚರಂಡಿ ಇಲ್ಲೆಲ್ಲ ಹಾಕ್ತಾರೆ ಅವರು ಎಷ್ಟಂತ ಕ್ಲೀನ್ ಮಾಡ್ತಾರೆ ಪಂಚಾಯತಿಯರು
ಹೌದು ಚರಂಡಿಯ ಎಲ್ಲಿ ಹಾಕೋದ್ರಿಂದ ಅವ್ರ ನಮಗೆ ಸೊಳ್ಳೆ ಬರೋದು ಮತ್ತೆ ಸೊಳ್ಳೆ ಬರ್ತಿದಾವೆ ಔಷಧಿ ಹೊಡಿರಿ ಅಂತ ಮತ್ತೆ ಅವ್ರಿಗೆ ಕರಿಯೋದು ಇದೆಲ್ಲದಕನಾ ಸ್ವಚ್ ಹೌದು ಇದೆಲ್ಲದಕನಾ ಸ್ವಚ್ಛವಾಗಿಟ್ಕೊಂಡ ರದೆ ಅದು ಪ್ರಾಬ್ಲಮ್ಮೇ ಆಗೋದಿಲ್ಲ
ಹ್ಮ
ಅ ಅದಕ್ಕೆ ನಾವವು ಏನ್ ಪ್ಲಾನ್ ಮಾಡಿದ್ದೀವಿ ಅಂತಂದ್ರೆ ಇವಾಗ ಕೆಲವೊಂದ್ ಕಡೆ ಡಸ್ಟ್ಬಿನ್ ಫುಲ್ ಆಗಿರುತ್ತೆ ತಗೊಂಡ್ ಹೋಗಲ್ಲ ಅದಕ್ಕೆ ಅದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಒಂದ್ ಸೆನ್ಸರ್ ಹಾಕಿಟ್ರೆ ಕಸದ್ಬುಟ್ಟಿಲಿ
ಹಾ ತುಂಬಿದಾಗ
ತುಂಬಿದ ತಕ್ಷಣ ಸೆನ್ಸರ್ ಆದ್ರೂ ಇವಾಗ ಕಸ ಇತ್ಕೊಂಡೋಗ ಗಾಡಿ ಬರುತ್ತಲ್ವಾ ಟ್ರಕ್ ಬರುತ್ತಲ್ವಾ ಅವ್ರಿಗೆ ನೋಟಿಫಿಕೇಶನ್ ಹೋಗುತ್ತೆ
ಮಾತಾಡಾದ್ರು ಮಾಡಿದರೆ ಜನ ಜನಗಳಿಗೆ ಅರ್ಥ ಆದ್ರೂ ಆಗುತ್ತೇನಪ್ಪಾ
ಫುಲ್ ಅಲ್ಲ ಇದು ಡಸ್ಟ್ಬಿನ್ ಫುಲ್ ಆಗಿದೆ ಬಂದ್ ಎತ್ಕೊಂಡ್ ಹೋಗ್ಬೇಕು ಅಂತ ಅವ್ರಿಗೆ ಅವಾಗ ಎಲ್ಲಿ ಅಂತ ಈಸಿ ರೂಟ್ ತೋರ್ಸುತ್ತೆ ಅಂದ್ರೆ ಅವಾಗ ಅದೇ ರೂಟಿಗೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಬೇರೆ ಬೇರೆ ರೂಟಿಿಗೆ ಹೋಗಿ ಬರೋದಕಿಿನ ಫ್ಯಲ್ ಲ್ಲ ಉಳಿಯುತ್ತೆ ಅವಾಗ ಅವರು ಬಂದ ಎತ್ಕೊಂಡ್ ಹ್ತಾರೆ ಅದನ್ನ ನೋಡಿ ಆದ್ರೂ ಜನ ಅಟ್ ಲೀಸ್ಟ್ ಅವ್ರು ಎಷ್ಟ್ ಕಷ್ಟ ಪತಿದಾರಲ್ವಾ ಡಸ್ಟ್ ಬಿನ್ಗೆ ಹಾಕ್ಬೇಕಲ್ಲ ಅನ್ನೋದಾದ್ರೂ ತಲೆಗೆ ಹೋಗ
ಆಗಿದರೂ ಮಾಡ್ಬೇಕು ಹಾಗಾದೂ ಅರ್ಥ ಆಗುತ್ತೆನ ಜನಗಳಿಗೆ ಪಂಚಾಯತಿ ಇಂದ ಅದಕ್ಕ ಗಾಡಿ ಬಿಟ್ಟಿರ್ತಾರೆ ಸಾವ ಸಾರ್ ಸರಿ ಹೇಳ್ತಿರ್ತಾರೆ ಸ್ವಚ್ಛತೆ ಕಾಪಾಡಿ ಸ್ವಚ್ಛತೆ ಕಾಪಾಡಿ ಅಂತ ಕೊರೋನಾ ಟೈಮ್ ಅಲ್ಲೂ ಎ ತಾರೆ ಆದ್ರೂ ಕೇಳದಿಲ್ಲ ಜನಗಳು.
ಹ್ಮ್ ಎಷ್ಟ ಹೇಳಿದ್ರು ಅಷ್ಟೇ ಜನಕ್ಕೆ ಬಿಡು ಅವ್ರ ಮನೆ ನಮ ಮನೇನಲ್ಲ ನಮ್ದೇನಲ್ಲ ರೋಡು ಎಲ್ಲ ಗ ಲೀಚ್ ಮಾಡದು.
ಹೋಗ್ಬೇಕಾಗಿದೆ ಅಂತ ಅವರು.
ಹೌದು ಕೆಲವೊಂದ ದೇವಸ್ಥಾನಗಳಲ್ಲೂ ಅಷ್ಟೆ ಇವಾಗ ನೀರ್ ಇದ್ರೆ ನೀರಲ್ಲೇ ಅಲ್ಲೆಲ್ಲಾ ಗಲೀಜ್ ಹಾಕೋದು ಕವರ್ ಬಿಸ ಹಾಕದು ತಿಂದಿರೋದು ಹಾಕೋದು ಬಟ್ಟೆ ಬಿಡೋದು ಅದೆಲ್ಲಾ ಮಾಡ್ತಾರ ಅದೆಲ್ಲಾ ಮಾಡ್ಬಾರ್ದು ಅದ್ರಿಂದನೇ ಎಷ್ಟೊಂದ ಪಲ್ಯೂಷನ್ ಎಲ್ಲ ಇರೋದು.
್ಮ ದೇವಸ್ಥಾನಗಳೆಲ್ಲ ಅಷ್ಟೇ ಭಾರಿ ಗಲೀಜು ಮಾಡ್ತಾರೆ ಜನಗಳು.
ಹೌದು ಬಸ್ಸಲ್ಲೂ ಅಷ್ಟೇ ತಿಂದಿರ್ತಾರ ಡಸ್ಟ್ಬಿನ್ಗೆ ಹಾಕಲ್ಲ ಅಲ್ಲೇ ಬಸ್ಲ್ಲೇ ಹಾಕ್ ಹಾಕೋದು ಎಲ್ಲಾ ಕಡೆನೂ ಒಂದು ರೂಲ್ಸ್ ಮಾಡ್ಬಿಟ್ರೆ
ಹಾಕ ಅಂತ ಕಂಡಕ್ಟರ್ ಎಷ್ಟೋ ಸಲ ಹೇಳ್ತಾರ ಅದ್ರು ಕೇಳದೇ ಇಲ್ಲ.
ಹೌದು ಅಂದ್ರೆ ರೂಲ್ಸ್ ಮಾಡಿದ್ದಾರೆ ಇಲ್ಲೆಲ್ಲಾ ಬಿಸಾಕುದ್ರೆ ಇಷ್ಟ್ ಫೈನ್ ಕಟ್ಬೇಕು.
ಅಸಲ್ಲ ಎಲ್ಲಾ ಹಾಕಿರ್ತಾರೆ ಆದೂ ಕೇಳದೇ ಇಲ್ಲ ಜನಗಳು.
ಹೌದು ಮತ್ತೆ ಕೆಲ್ವೊಬ್ರು ಮನೆಗಳಲ್ಲಿ ವಾಶ್ರೂಮು ಕಟ್ಟಸ್ಕೊಳ್ಳಲ್ಲ ಗೌರ್ಮೆಂಟ್ ಇಿಂದ ಅದಕ್ಕೆ ಅಂತಾನೂ ಹೆಲ್ಪ್ ಮಾಡುದ್ೂನು ಕಟ್ಟಸ್್ಕೊಂಡ್ದಲ್ಲೇ ಹೊರ್ಗಡೆ ಹೋಗೋದು ಅದನ್ನು ಅದನ್ನು ಒಂಥರ ಪಲ್ಯೂಷನ್ೇ. ಸ್ವಚ್ಛತೆ ಇರುತ್ತೆ
ಅದ್ರು
ಹೌದ ಅದನು ನೋಡಿ ಬಿಟ್ಟು ಬೇರೆಯವರ ಕಲಿತಾರೆ ಇವಾಗ ಸುತ್ತ ಮುತ್ತ ಚೆನ್ನಾಗಿ ಇರೊ ಪರಿಸರನ ಯಲಾ ಅದರಿಂದ ನೆ ಹಳ ಮಾಡ್ತಾರೆ ಆದ ಯಲಾ ಮಾಡ ಬರದುಅಂತ ಅಂದ್ರೆ ಅದನೆ ಮಾಡ್ತಾರೆ ಜನಗಳು
ಯಾರ ಬಂದ ಹೇಳಿದ್ರು ಅವರ ಎನ ಮಾಡಬೇಕೋ ಅದನೇ ಮಾಡ್ತಾರಾ.
ಹೌದು ನಾವು ಎಸ್ಟ್ ಅವೇರ್ನೆಸ್ ಪ್ರೊ ಹೌದು ದೊಡ್ಡವರ ಎನ ಮಾಡ್ ಇನ್ನು ಚಿಕ್ಕವರು ಅದನ್ನೇ ಕಲಿಯೋದು ಸಹಜ ಅಲ್ವಾ.
ಮನೆಯಲ್ಲಿ ಯಾತರ ಮಾಡಬಾರದು ಕಸನ ಡಸ್ಟ್ಬಿನ್ ಗೆ ಹಾಕ ಬೇಕ ಅಂತ ಅವರು ಡಸ್ಟ್ಬಿನ್ ಗೆ ಹಾಕ್ತಾರ ಕಸ ತಗೊಂಡ ಹೋಗಿ.
ಹೌದು ನಾವ ಚಿಕ್ಕ ಮಕ್ಕಳ ಇದಾಗಿಂದ ಚಿಕ್ಕ ಮಕ್ಕಳ ಇದಾಗಿಂದ ಹೆಂಗ ಕಲಿಸ್ತಿವೊ ಮಕ್ಕಳ ಹಾಂಗ ಬೆಳೀತರ.
ಮತ ವಬರ ಮಣಿಯಲಿ ವಾಶ್ರೂಂ ಇದ್ರನು ಹೊರಗಡೆ ನೇ ಹೋಗೋದು.
ಆತರ ಎಲ್ಲ ಮಾಡೋದ್ರಿಂದ ಸುಮ್ನೆ ಸಮಾಜ ಹಾಳಾಗುತ್ತೆ ನಮ್ ನಮ್ಮೂರೆ ನಮಿಗೆ ನೀಟಾಗಿ ಕಾಣಲ್ಲ ಅಲ್ವಾ.
ನಾವು ಚಿಕ್ಕ ಮಕ್ಕಳ ಇರೊ ಸೆವೆಂತ್ ಈಗ್ತ್ ಸ್ಟ್ಯಾಂಡರ್ಡ್ ಈದ್ಗಾ ಯಲ್ಲ ಶಾಲೆ ಯಲಿ ಕಸ ಹೊಡದು ನಾವೇ ಶಾಲೆ ಯಲ ಕ್ಲೀನ್ ಮಾಡತಿದವಿ ಯಾವ್ದನ ಫಂಕ್ಷನ್ ಬಂತ ಅಂದ್ರೆ ಎಸ್ಟ್ ಸ್ವಚ್ಛ ಮಾಡಿದವಿ ಸ್ಕೂಲ್ ಯಲ್ಲ ಈಗಿನ ಮಕ್ಕಳ ಏನು ಮಾಡಿದೆ ಇಲ್ಲಾ.
ಹೌದು ಇವಗಿನ ಮಕ್ಕಳ ಹೆಂಗೆ ಅಂದ್ರೆ ನಾವ ಏನ ಕಸ ಹುಡಿಯೋಕ ಗೋಸ್ಕರ ಸ್ಕೂಲಿಗೆ ಬಂದಿದ್ದ
ಹ ದುಡ್ಡ ಯಾಕ್ ಕಟತಿಣಿ ಅವ ಕಾಲೇಜ್ ಗೇ ಕಸ ಹಿಡಿಯಾಕಾ ಕಟ್ಟತಿನಾ ಅಂತ ಕೇಳ ಹ
ಆ ಸ್ಕೂಲ್ಗಳಲ್ಲೂ ಅಷ್ಟೇ ಅವರ ಆಯಾ ಆಂಟಿ ಅವರ ಎಷ್ಟ್ ಸಲ ಬಂದ್ ಕಸ ಒಡುದ್ರೂನು ಅಷ್ಟ ಸಲಾನು ಗಲೀಜ್ ಮಾಡ್ತಾರೆ ತಿಂದ್ ತಿಂದ್ ಅಲ್ಲೇ ಹಾಕೋದು
ಚಿಕ್ಕೌರಿಂದ ಎಲ್ಲಾ ದೊಡ್ಡವರು ಅದೇ ಕೆಲಸಾ ನೆ ಮಾಡ್ತಾರೆ ಇವಾಗ.
ಹೌದು ಹೌದು ನಾವೇ ಒಂದೊಂದ್ ಸಲ ಮಾಡಿರ್ತೀವಿ ಅದಕ್ಕೆ ನಮ್ಮ ಸ್ಕೂಲಲ್ಲು ಅಷ್ಟೇ ಅ ಕಾಲೇಜು ಸ್ಕೂಲಲ್ಲಿ ಹೆಂಗ್ ಮಾಡೋರು ಅಂದ್ರೆ ಎತ್ತಾಕ್ಸಕ್ಕೆ ಇಡುವರು. ಆ ಇವಾಗ ರಜಾ ಬಂತು ಅಂದ್ರೆ ಕ್ಲೀನ್ ಮಾಡ್ರಿ ಅಂತ ಅದಕ್ಕೇ ಅವಾಗ ನಮಗ ಏನ್ ಅನ್ಸುತ್ತೆ ಅಂದ್ರೆ ಈ ಕ್ಲೀನ್ ಮಾಡಕ್ ಕೆನೆ ಯಾರ ಸುಮ್ಮನೆ ನಾವೇ ತಿಂದ ನಾವೇ ಬಿಸಾಕ್ ನಾವೇ ಯಾಕ್ ಕ್ಲೀನ್ ಮಾಡಬೇಕು. ಬೇಡ ಅಂತ ಹೇಳ್ಬಿಟ್ಟು ಬ್ಯಾಗಲಿಟ್ಕೊಂಡು ಡಸ್ಟ್ಬಿನ್ ಗೆ ಬಿಸಾಕ್ ಬಿಡ್ತಾರೆ.
ನಾವೆಲ್ಲಾ ಚಿಕ್ ಮಕ್ಳಿದ್ದಾಗ ಚನ್ನಾಗಿ ಇರ್ತಿದ್ವಿ ಇವಾಗ ಮನೆಗಳೋ ಕ ಕಸ ಹೊಡಿಯಕೂ ಇದು ಮಾಡ್ತಾರೆ.
ಹೌದು ಅಂದ್ರೆ ಕೆಲವೊಬ್ರು ಹೆಂಗೆ ಅಂದ್ರೆ ಅವ್ರ್ ಮನೆನ ಅವ್ರು ನೀಟಾಗಿ ಇಟ್ಕೋತಾರೆ, ಮನೆಲಾದ್ರೆ ಕಸ ಎಲ್ಲಾ ತಗೊಂಡ್ ಹೋಗ್ಬಿಟ್ಟು ನೀಟಾಗಿ ಬಿಸಾಕ್ತಾರೆ ಅದೇ ಬೇರೆ ಕಡೆ ರೋಡೆಲ್ಲೆಲ್ಲಾ ಆದ್ರೆ ಎಲ್ ತಿಂದಿದ್ದು ಅಲ್ಲೇ ಬಿಸಾಕ್ತಾರೆ.
ಯಾರನಾ ಜಾರ್ಕಂಡ್ ಬಿದ್ರೆ ಅಕಸ್ಮಾತ್ ಮಾತ್ರ
ಹೌದು ಅದುನ್ನೇನು ತಿಂಕ್ ಏ ಮಾಡಲ್ಲ ಅದುಕ್ಕೆ ಅಂತನೇ ಚ್ ಇವಾಗ ಇವಾಗ ಇವಾಗೆಲ್ಲ ಹಸಿ ಕಸ ಒಂದತ್ರ ಒಣ ಕಸ ಒಂದತ್ರ ಅಷ್ಟುನು ಅದುನ್ ಮಾಡಾಕಲ್ಲ ಅವ್ರಿಗೆ ಡಸ್ಟ್ ಬಿನ್ ಗೆ ಹಾಕಲ್ಲ ಇನ್ನೆಲ್ಲಿ ಸಪರೇಟ್ ಮಾಡ್ತಿ
ಡಸ್ಟ್ ಬಿನ್ ಏ ಕೊಟ್ಟಿದರಲ್ಲ ಮನೆಗೆರೆಡೆರೆಡು. ಕಸ ಬೇರೆ ಒಣ ಕಸ ಬೇರೆ ಹಾಕ್ರಿ ಅಂತ. ಆದ್ರು ಎಲ್ಲಾ ತಗೊಂಡು ಒಂದ್ರಲ್ಲೇ ಹಾಕ್ತಾರೆ.
ಹೌದು ಮತ್ತೆ ಗೌರ್ಮೆಂಟಿದನೂ ಎಷ್ಟೊಂದು ಸಹಾಯ ಮಾಡುದ್ರೂನು ಮನೆಗಳಲ್ಲಿ, ಅದುಕ್ಕೇನಿಲ್ಲ, ಇನ್ನು ಒಂದ್ ಕೆಲವು ಕಡೆ ಡಸ್ಟ್ ಬಿನ್ಸ್ ಹೇ ತಗೊಂಡ್ ಹೋಗಲ್ಲ ಅದ್ರಿಂದ ಕೆಟ್ಟು ಸ್ಮೆಲ್ ಬರುತ್ತೆ. ಇನ್ಸೆಕ್ಟ್ಸ್ ಬರುತ್ತೆ ಅದ್ರಿಂದ. ಹೌದು ಅದ್ರಿಂದ ಆರೋಗ್ಯ ಹಾಳಾಗು
ನಾವು ಅವ್ರು ಎಷ್ಟ್ ಹೇಳುದ್ರೂ ಕೇಳದೇ ಇಲ್ಲ ನಾವೆ ಎಲ್ಲಾ ಕ್ಲೀನ್ ಮಾಡ್ತಿವಿ ಮನೆ ಮುಂದೆ ಹಿಂದೆ ಎಲ್ಲಾ.
ಹೌದು ಹೌದು.
ಒಂದೊಂದು ಊರಲ್ಲಿ ಈ ತರ ಪರಿಸ್ಥಿತಿ ಇರುತ್ತೆ ಏನ್ಮಾಡೋ ಕಾಗಲ್ಲ
ಹೌದು ಊರ್ಗುಳಲ್ಲಿ ಅಷ್ಟೇ ನೀಟಾಗಿ ಊರಿಂದನೇ ಮಕ್ಳಿಗೆ ಕಲಿಯದು ಅಲ್ವ, ಕೆಲವು ಒಬ್ರು ಅ ನಮ್ಮೂರಲ್ಲಿ ಇಲ್ಲೆ ಎಲ್ಲೋ ಬಿಸಾಕ್ತಿರ್ತಿವಿ ಅಂತೇಳ್ಬಿಟ್ಟು ಬೇರೆ ಕಡೆ ಹೋದಾಗು ಹಂಗೆ ಬಿಸಾಕೋದು.
ಅವುರಲ್ ಯಾವ್ದಾದ್ರು ಅಪ್ರೂಪ ಅಂದ್ರೆ ಅಷ್ಟೆ. ಕ್ಲೀನ್ ಮಾಡ್ತಾರೆ ಕಸ ಆಗ್ಲಿ ಸ ಎಲ್ಲಾ ಸತ್ ಸತೇ ಮಾಡ್ತಾರೆ ಇಲ್ಲಂದ್ರೆ ಇಲ್ಲ.
ಹೌದು ಕೆಲವೊಂದ್ ಕಡೆ ಹಂಗೆ ಏನಾದ್ರು ಹಬ್ಬಗಳು ಅತ್ ಜಾತ್ರೆಗಳು ಬಂದ್ರೆ ಕ್ಲೀನ್ ಮಾಡ್ಬಿಡ್ತಾರೆ, ಅಷ್ಟೆ ಆದಾದಿಗೆ ಒಂದ್ ವಾರ ಚೆನಾಗಿರುತ್ತೆ, ಒಂದ್ ವಾರ ಆದ್ಮೇಲೆ ಮತ್ತೆ ಅದೇ ರಾಗ ಅದೇ ಹಾಡು.
ಜನಗಳಿರೋದೆ ಅಯ್ ಗಿನ್ ಕಾಲನೇ ಬೇರೆ ಈಗಿನ್ ಕಾಲ ಬೇರೆ ಮುಂದೆ ಯಾವ್ ಯಾವ್ ಕಾಲ ಬರುತ್ತೋ ಗೊತ್ತೇ ಇಲ್ಲ.
ಹೌದೌದು ಅದುಕ್ಕು ಎಲ್ಲಾದಕ್ಕು ರೋಬೋಟ್
ತ್ತೆ ಮುಂದೆ ಹೋಗ್ತಾ ಹೋಗ್ತಾ ಕಸ ಹೊಡೆಯೋಕು ಮಿಷಿನ್ ಬರುತ್ತೇನೋ.
ಹೌದು ಅದೇ ಡಸ್ಟ್ ಬಿನ್ ತರ ಏನಾದ್ರು ಬಿದ್ದಿದ್ರೆ ಅದೇ ಡಸ್ಟ್ ಬಿನ್ ಗೆ ಹೋಗಿ ಹಾಕೋ ತರನೂ ಎಲ್ಲಾ ಮಾಡ್ಬಿಡ್ತಾರೆ.
ಇನ್ನೇನು ಕೆಲ್ಸನೇ ಇರೋದಿಲ್ಲ ಯಾರಿಗು.
ಹೌದು ಹೌದು ಅದ್ರಿಂದ ಸುಮ್ನೆ ಜನಗಳಿಗೇನೆ ಪ್ರಾಬ್ಲಂ ಅವ್ರ್ ವರ್ಕ್ ರಿಪ್ಲೇಸ್ ಆಗುತ್ತೆ ಅವ್ರ್ ದುಡಿಮೆಗೆ ಏನು ಇರಲ್ಲ.
ಕೆಲ್ಸ ಮಾಡೋದ್ರಿಂದ ಸ್ವಲ್ಪ ರಿಲೀಫ್ ಆಗುತ್ತೆ ಮನ್ಸಿಗೆ ಮೈಂಡಿಗೆ.
ಆ ಬಟ್ ಜನಗುಳಿಗೆ ಅದ್ ಅದ್ರು ಬಗ್ಗೇ ಏನು ಯೋಚ್ನೇನೆ ಇಲ್ಲ ನಾವ್ ಚೆನಾಗಿದ್ರೆ ಸಾಕಪ್ಪ ಅನ್ನೋ ತರ ನೋಡ್ತಾರೆ ಬಟ್ ಅದ್ರಿಂದ ಅವ್ರ್ ಆರೋಗ್ಯ ಕೆಡ್ತಿದೆ ಅನ್ನೋದು ಅವ್ರಿಗೆ ಗೊತ್ತೇ ಆಗೋದಿಲ್ಲ.
ಹಾ ಬಟ್ ನೀವು ಬರ್ತೀನಿ ಅಂತ ಅಂದಿದ್ ತಿರಲ್ಲ ಅದು ಖುಷಿಯಾಗಿದೆ, ನಾನ್ ಹೇಳ್ತಿನಿ ನಿಮಿಗ್ ಟೈಮಿಂಗ್ಸ್ ಎಲ್ಲಾ ಯಾವಾಗ್ ಬರ್ಬೇಕು ಏನ್ ತಗೋಬರ್ಬೇಕು ಅಂತ್ ನಾ ನೈನೊ ತ್ರೀ ಡೇಸ್ ಬಿಟ್ಟಿದೆ ಹ ಯಾವಾಗ ಸರಿಯಾದ ಸಮಯ, ಮುಗಿಸಿದ ನಂತರ ಬನ್ನಿ, ನೀವು ಹೋಗಬಹುದು.
ಹೌದು ಖಂಡಿತ ನಾನು ಬರುತ್ತೇನೆ.
ಹಾ ಸರಿ ಬೈ